ಹಾ ಏನ್ ಮಾಡ್ತ್ತರಿ ಮೇಡಮೀ.
ಏನಿಲ್ಲ ನೋಡ್ರಿ ಕುಂತೇನಿ ನೀವ.
ನಂಗ ಜಸ್ಟ್ ಊಟ ಐತ್ರಿ ಇವಾಗ್ರಿ.
ಹೌದ್ರಿ ಆರಾಮ್ರಿ ಬಾಳ ದಿನ ಆಯ್ತ್ು ಫೋನ್ ಹಚ್ಚಿಲ್ಲ ಅಂತ ನಾನೇ ಹಚ್ಚಿದಾರಿ.
ಹ ಹೌದ್ರಿ ಆರಾಮ್ ನೋಡ್ರಿ ನೀ ನೀವ್ ಆರಾಮಂದಿರಲ್ರಿ ಹಾ ರೀ
ಹೋ ಆರಾಮಿದೆ ನೋಡ್ರಿ ಹಾಗಾದ್ರೆ ಊಟ ರೀ
ಊಟ ಹಾಕಿದ್ರೆ ಏನ್ ಮಾಡಿದ್ರಿ ಊಟಾರಿ
ನಾನ್ ವಜ್ ರ ನೀವು ತಿಂತತ್ರಿ ನಾನ್ ವಜ್
ತಿಂತೀವ್ರಿ ನಾವ್ ನಾನ್ ವೆಜ್ ರೀ ಹಂಗಗೆ ಅಪ್ರೂಪ್ರಿ ಹೆಂಗ ತಿಂಗಗಳದಾಗ ಒಂದ್ಸರಿ ಹದ್ನೈದ ದಿನಕ್ಕ ಒಂದ್ಸರಿ ಯಾವ ರೀ ಅದ ನಮ್ಮ ಮನೆ ಮಾಡೋದು
ಹೌದಾ ಇಲ್ಲ ಸಂಡೇ ಎಲ್ಲ ಇದೆ ಹ್ಮ್ ಹ್ಮ್ ಹ್ಮ್
ಹಾಗೆ ಅಷ್ಟ ನಿಮ್ಮಷ್ಟು ಟೇಸ್ ಮಾಡೋರು ಯಗಿಲ್ಲ ನಂದ ನಮ್ಗೊಟ್ಟು ರುಚಿ ಗೊತ್ತ ಗಲ್ಲ ಮಾಡದು.
ಹ್ಮ್ ನಮ್ಮ ಮಂದಿ ಏನಿಲ್ರಿ ಬರೀ ಮಸಾಲೆ ಹಾಕ್ತಾರಿ ಬರರಿ.
ಚಂದ್ ಮಾಡ್ತಾರಿೀ ಬಾಳ ಹೋಟೆಲ್ನಾಗ ಅದ ಎಲ್ಲಾ ತಂದ ತಿಂತೀವಲ್ರರಿ ಹಾ ರೀ. ಹ ನೋಡಿದ್ರೆ ತಿನ್ಬೇಕೇು ತಿನ್ಬೇಕ ಅನಸ ಮಾಸ್ತರ್ದವ್ರೇ ಬೇ.
ಬಿರ್ಯಾನಿ ಮದ್ುವೆಗೆ ಎಲ್ಲಾ. ನಮ್ ಮ್ಯಾರೇಜ್ನಾಗ ಅಂದ್ರೆ ಒಂದ್ಂಟಲ್ ಮಾಡ್ಸಿದ್ರ ನೋಡ್ರಿ ಬಿರ್ಯಾನಿ.
ಒಂದ್ ಕ್ವಿಂಟಲ್ ರೀ.
ಒಂದ್ ಕುಂಟಲ್ ರಿ.
ಅವ್ವ್ವ ಹಾ ರೀ ಎಷ್ಟ್ ಊರ್ ಮಂಜಿನೇ ಹೊಂಟಿರ್ಬೋದೇ ಅಂತೆ ಅದ್ರಾಗ ಊಟ ಜಾಸ್ತಿ ಹೋಗ್ತದ್ರೀ ಅದು.
ಜಾಸ್ತಿ ಹೋಗ್ತದ ಅದ್ರಾಗ. ನಮ್ಮ್ ಮನೆಯವ ರಿಲೇಟಿವ್ಸ್ ಬಹಳ ಜನ ಅದ್ರಾಗ ನಮ್ ಮನಾಗ. ಫಸ್ಟ್ ನಾನೇ ಎಲ್ಲಾ ಫಸ್ಟ್ ಫಂಕ್ಷನ್ ಎಲ್ಲಾರ ಕರ್ದಿದ್ರು. ಹಂಗಾಗಿ ಸುಮಾರು ಆಯ್ತದ ಜಾಸ್ತಿ ಒಂದ್ ಕುಂಟಲ್ ಆಗಿತ್ತು ನೋಡ್ರಿ.
ನೋಡ್ರಿ ಅದ್ರಾಗ ನಿಮ್ ಮದ್ ಏನಂತ್ದಲ್ಲಿ ಕಂಪಲ್ಸರಿ ಬಿರಿಯಾನಿ ಮಾಡ್ಸ ಮಾಡಿಸತಾರಿ. ಹ್ಮ ಹೌದು ನಂಬಲ್ಲಿ ನೋಡ್ರಿ ಚಪಾತಿ ಯಾರ್. ಆ ತರ ಪಲ್ಯ ಅನ್ನ ಸಾರ ಇಟ್ ಸ್ವೀಟ್ ಅದ ಎಂತ ಮಾಡಿ ಮುಗಸಬಿಡ್ತಾರೆ.
ಹೌದಾ ನಿಮ್ಂದಾಗ ಇದು ಮಾಡಲ್ಲ ಐನಾರ ಪೂಜಾ ಫಂಕ್ಷನ್ ಇತ್ತ ಅಂದ್ರೆ ನಾನ್ ವಜ್.
ನಾನ್ ವೆಜ್ ಇರಲ್ರಿ. ಬರ ವೆಜ್ಜ್ ಅಷ್ಟೇ ರೀ ಹಾ ಮನ್ಯಾಗ ಅದು. ಮನ್ಯಾಗ ಒಂದ ಸರಿ ನಮ್ ಮನೆ ದೇವ್ರ ಮ್ಯ್ ನಡ್ಯಲಲ್ರರಿ. ಹೊರಗ ತಿಿಂದ ಬರ್ತವ್ರಿ ನಾವವು ಹಂಗಗೆ ಎಲ್ಲಾ ಹೊರಗಿದ್ದು. ಫ್ರೆಂಚ್ ಜೊತಿ ತಿನ್ಂತಿಂದ ಏನಗದ ರೂಢಿಯಾಗಿೇಲ್ತದು ಬರ್ರಿ ಬರ್ರಿ ಅಂತಾನಾ. ಸುಮ್ ಸ್ವಲ್ಪ ಟೇಸ್ಟ್ ನೋ್ದೇವಲ್ರರಿ ಆವಾಗಿನಿಂದ ಸ್ ಸ್ವಪ್ ತಿನ್ಬೇಕ್ ಅಂತ ಅನ್ಸ್ಬಿಡ್ತ್ರರಿ.
ಹೌದ್ರಿ ಹ್ಮ್
ಹಂಗಾಗಿ ಸುಮ್ಮ್ ಯಾವಾಗಾರ ಹರಗೆ ಹೋದಂದ್ರ ಹೊರಗೆ ತಿಿಂದ ಬಂದಿರ್ತವರಿ.
ಹ್ಮ್ ಮತ್ತ್ ನಾಳೆ ಏನ್ ಹೋಗ್ಬೇಕ್ರಿ ಡ್ಯೂಟಿಗೆ.
ನೋಡ್ರಿ ಎಲ್ರುೂ ನಾ ಏನ ಲೋಕಲ್ ಹಾಲಿಡೆ ತಗೊಂಡ ನಮ್ಮ್ ಸ್ಕೂಲ್ಗಿದ್ರೆ ನಾನೇ ಏನೋ ಹಾಲಿಡೇ ಇಲ್ಲಲ್ಲ. ಬಲಿ ಅಂತ ಹೇಳ್ಯಾರ. ಹ್ಮ ನಾಳ ಅರುಣಿ ಅದಲ್ರಿ ಹಾ ರೀ. ಎತ್ ಕರಿ ಎರಿತಾರಲ್ರಿ.
ಹ್ಮ್ ಕೆಲವೊಂದ್ ಕಡೆ ಕೊಡ್ತಾರೀ ಕೆಲವಂದ್ ಕಡೆ ಕೊಡಲ್ಲ. ಹಳ್ಳೆ ಕೊಡ್ತಾರಿ. ಕಡೆ ರಂಗ ಸುರ್ಪುರ್ ರಂಗನಪೇಟೆ ಅಂದ್ರೆ ಕೊಡಲ್ರಿ.
ಹಾ ರೀ ಈ ಕಡೆ ತಗೊಳಲ್ರರಿ ಲೋಕಲ್ ಆಲ್ರೆಡಿ ಬಾಳ.
ಹ್ಮ್ ಏನ ಅಂದ್ರೆ ಬರೇ ನ್ದು ನಾಗರ ಪಂಚಮಿಗ ಒಂದ್ ಕೊಡ್ತಾರ.
ಹಾ ರೀ ದಸರಾಗ ದಸರಾದ ಹ ಗಣೇಶ ಹಬ್ಬಕ್ಕೆ ಒಂದಿರ್ತದೆ ಅದು ಗೌರ್ಮೆಂಟ್ ಹಾಲಿಡೇನೆ ಇರುತ್ತೆ ಅವಾಗ ಹಾ ರಿ ಬ ಇಲ್ಲಿ ಯಾವದ್ರ ಒಂದು ಜಾತ್ರೆ ಬಂತು ಮಾಸಮಯಿ ಜಾತ್ರೆ ಬಂತು. ಅವಾ ಎರ ದೇಶದ ಜಾತ್ರೆ ಬಂತು ಅ್ರೆ ಒಂದ್ಿನ ಲೋಕಲ್ ತಗೊಂಡಿರ್ತಾರೆ.
ಹ್ಮ್.
ಹ ಆಯತ ಅಂದ್ರೆ ಪ್ರಮುಖ ಒಂದ ದಿನ ಲೋಕಲ್ ಹಾಲಿಡೇ ರೀ ನಾ ರೇ ಇವರು ಎಷ್ಟು. ಯಾವದ್ರಿ ಜಾತ್ರಿ.
ಇಲ್ಲ ವೇಣುಗೋಪಾಲ್ ಗುಡಿಿಯ ಅದಲ್ಲ.
ಹೌದ್ರಿ ಕೇಳ್ಬಟ್ಟೇನ್ೀವೇಏನ ಗೋಪಾಲ್ ದೇವಸ್.
ಹ್ಮ್ ಇಲ್ಲ ಬಾ ಚಲೋ ಆದ್ರೆ ಒಳಗ್ ನಾವನ್ ಹೋಗಿದೀ್ರರಿ.
ಹಾ ರೀ ಅದೇನೋ ಅಂತಾರಲ್ರಿ ಇಲ್ಲಿಂದಕ್ಕೂ ಮತ್ತು ತಿರುಪತಿ ವೆಂಕ್ ವೆಂಕಟೇಶ್ವರ ದೇವಸ್ಥಾನಕು ವೆಂಕಟಮ್ಮನಕ್ಕೂ ಸಂಬಂಧ ಆದಂತೆ ಕಿಶನ್ ರಿ ಹ ಅಲ್ಲಿ ಹೋಯ್ತ್ ತಿರುಪ ಹೌದ್ರಿ ತಿರುಪತಿಗೆ ಹೋಗ್ ದರ್ಶನ ಮಾಡಕ್ ಕಿಂತ ಇಲ್ಲೇ ದರ್ಶನ ಮಾಡಿದ್ರೆ ತಿರುಪತಿ ದರ್ಶ
ಹ್ಮ ಮಾಡ್ದಂಗಂತ ಇಲ್ಲೇಏನೋ ಮತ್ತ ಕಾರ್ ಗಳೆಏನು ಲಕ್ಷ ದೀಪೋತ್ಸವ ಅಂತ ಮಾಡ್ತಾರ್ ರಿ
ಹಾ ಹೌದ್ರಿ
ಎಲ್ಲಾ ಸುತ್ತ ದೀಪ ಹಚ್ಚಿರ್ತಾರ ಕೆಳಗಿನ್ ಮೆಟ್ಳಿಂದ ಹಿಡ್ದ್ ಮ್ಯಾಗೆ ಎಲ್ಲಾ ಸುತ್ತ ಎಲ್ಲಾರು
ಹಾ ಹ ಅದು ಏನೋ ಲಕ್ಷ ದೀಪೋತ್ಸವ ಅಂತ ಮಾಡ್ ಡ್ಬೋದ್ರಿ ಹಾ
ಹ್ಮ್
ಚೆನ್ನಾಗಿರ್ತರಿ ಅಲ್ಲಿ ಇಲ್ಲಿ ಕೂಡ ಮಾಡ್ತಿರ್ತಾರ ಭೋಗೇಶ್ವರ್ ದೇವಸ್ಥಾನನ್ದಾಗ ಒಂದ್ ಮಾಡ್ತಾರಿ ಹ ಆಯ್ತ್ರಿ ಮತ್ತ ಅಕಡೆ ನಮ್ ಗೋಲ್ಗೇರಿಯಾಗ ನೋಡ್ರಿ ಗೋಲ್ಲಾಳೇಶ್ವರ ದೇವಸ್ಥಾನನ್ ಲಕ್ಷ ದೀಪೋತ್ಸವ ಶ್ರಾವಣ ತಿಂಗಳದಾಗ ಅದೆಲ್ಲ ಮಾಡ್ತಾರೆ ಹಾ ರೀ ಗೋಲ್ಗಿರಿ ರೀ ಶ್ರೀಶೈಲ್ ಹೋಗ್ತಾರೆ ರಿ ವಿಶಾಲ್ ಮಲ್ಲಿಕಾರ್ಜುನ್ ದೇವಸ್ಥಾನ್ ಹೋಗ್ಬೇಕಾದ್ರೀ ಇದು ಗೋಲ್ಗರಿ ಗೋಲ್ಲಳೇಶ್ವರ್ ದರ್ಶ್ ಮಾಡ್ಕೊಂಡೆ ಹೋಗ್ತಾರೆ
ಹಾ ಹಾ ಹ ಹ್ಮ
ನಿಂಗ ಇಲ್ಲಿ ಹೋ ಇಲ್ಲಿ ಏನೋ ಪಲ್ಲಕ್ಕಿ ತಗೊಂಡೆ ಶೇಷರಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ ಬರಕಾಗತ್ ಮತ್ ಹೋಗ್ ಬಂದ್ನು ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರ್ ಅಂತ್ರಿ
ಹೌದ್ರೀ
ಹೆಂಗ್ ಅದ ರೀ
ಮತ್ ರಿ ಊಟ ರೀ
ಊಟ ಆಯ್ತ್ ನೋಡ್ರಿ ನಿಮ್ದು ಊಟ ರೀ ಅದು ಸ್ಪೆಷಲ್ ಮಾಡಿರಂದ್ ಅಂದಲ್ರಿ
ಹ್ಮ್ ಸ್ಪೆಷಲ್ ಮಾಡ್ತೀವಿ
ಹಾ ರಿ
ಮತ್ ಅಂದ್
ಹಾ ಲೋಕ ಬರಲ್ ರೀ ಸ್ವಲ್ಪ ಜನ ಬಂದಿರ್ತಾರಿ ಅವಾಗ ಸ್ವಲ್ಪ ಜನ ಕ್ಲಾಸ್ ತಗೊ ಕ್ಷಣ ಬರದ್ರಿ
ಹೌದ್ ಹೌದ್ರಿ
ಏನ್ ಹಬ್ಬ ಇದ್ದಾಗ ಪೂರ್ತಿ ಸಂತ್ ಇರಲ್ರಿ ಒಂದ್ ಅರವತ್ ಜನ್ದಾಗ ಮೂವತ್ ಜನ ಬಂದಿರ್ ತರಿ
ಹೌದ್ರಿ ಹ್ಮ್
ಕಶಂದ್ರ ಎರಡ್ ಕ್ಲಾಸ್ ನೋ ಕುಂದ್ರ ಅ ನೋಡ್ರಿ ಅಲ್ಲೇ
ಹ್ಮ್ ಅಂದ್ರೂನು ಇ ಹುಡಗುರ ಬರ್ಲಿ ಬರ್ಲಿಲ್ಲ ಅಂದ್ರರು ನಾವ್ಂತ ತಲೇಬೇಕಾ
ಹೋಗೇಬೇಕ್ರಿ ಸಾಯಂಕಾಲ ಕ್ಲಾಸ್ ಮುಗತ ಹೇರೇ ಬೇಕ್ರಿ
ನೀರೇ ಬೇಕ್ ರಿ ನಾಕುವರಿ ತನ್ಕ ನಿಮ್ ಸ್ಕೂಲ್ನಾಗ ಅಷ್ಟೆಕ್ ಅದಾಏನ
ಸ್ಟಿಕ್ ಅದಾರಿ ಅವರು ಅದ್ರಾಗ ಈ ಗೌರ್ಮೆಂಟ್ ಇಂದ ಕಾಮ್ಸ್ ಬಂದದಲ್ರಿ ಯಾಪ ಅಟೆಂಡೆನ್ಸ್ ಹಾಕದು ಅವ್ರು ಬೆಳಿಗ್ಗೆ ಮುಂಜಾನೇ ಒಂಬತ್ತುವರೆಗೆ ಬರ್ಬೇಕ್ರೀ ನಾಲ್ಕೂರಿತನೀ ಇರೇ ಬೇಕ್ರಿ ಅವ್ರು ಸ್ಟ್ರಿಕ್ ಮಾಡ್ಯಾರಂತೆಳಿ ಅವ್ರು ನಮ ಸ್ಟ್ರಿಕ್ ಮಾಡ್ಲತಾರಿ ಹಾ ರೀ ಏ ಇಲ್ಲ ರೀ ನಾವು ಬರ್ತಿವಲ್ಲ ನೀವ ಯಾಕ್ ಬರಲ್ಲ ನೀವು ಬರೀಬೇಕು ಹಂಗ ಇಂಗ ಅಂತಾರೆ ನಾವ್ ಎಷ್ಟತ್ ಅಷ್ಟ ಇರ್ಬೇಕು ಅದ್ರ್ರೀ ಅವ್ರಲ್ಲಾ ಟೀಚರ್ಸ್ಗಳು ತಮ್ಮ್ ತಮ್ಮ್ ಕಲ್ಸನ ಕಡ್ತಾರೆ ಬಂದ ಕ್ಲಾಸ್ ತೊಗೋಳಲ್ರಿಮಗೆ ಹೇಳ್ತಾರಿ ಕ್ಲಾಸ್ ತಗೋಿ ಅಂತ
ನೋಡ್ರಿ ನಮ್ ಸ್ಕೂಲ್ ನಾಗಂತ ಏನ ಇಲ್ಲರಿ ಎಲ್ಲಾ ಗೆಸ್ಟ್ ಟೀಚರ್ಗಳರಿ
ಮಿ ಎಲ್ಲ ವರ್ಕ್ ಅವರೇ ಹಲ್ಕ್ ಬಿಡದ್ರಿ ಪಾಪ ಅವರು ಯವ್ರ ಟಿ ಸಿ ಟಿ ಓದ್ಕೊಕ್ ಅವಕಾಶನ ಕೊಡಲ್ರರಿ ಬರೋದು ಶಾಲೆಗೆ ಹೋಗೋದು ಕ್ಲಾಸ್ ತಗೋದು ಚಂದನ ಕ್ಲಾಸ್ ವರ್ಕ್ ಮಾಡ್ಕೋದ್ಕಡ್ಬೇಕ್ರ ಕ್ಲಾಸ್
ಹ್ಮ ಮನಾಗಲಿ ಏನಾರ ಒಲ್ಲ
ದಾಗ ಅದಾರ ಮಾಡ್ಬೇಕು ಮಟ್ಬೇಕ ಅನ್ನದ ಏನ್ ಎಲ್ಲರ ಈಗೀತ ಸೋಳಗೆ
ಹೌದ್ರೆ
ಅಟ್ಲೀಸ್ಟ್ ಒಂದು ಕ್ಲಾಸಿಗೆ ಹೋದ್ರೆ ನಮ್ಗೆ ಎಷ್ಟು ಹಗುರ ಆಗ್ತದ್ರೀ
ಕ್ಲಾಾಸಿಗ ನಮ್ಗಾರ ಒಂದ್ ಈಗ ಟೈಮ್ ಟೇಬಲ್ ಇದ್ ಮಾಡ್ಯಾರೀ ಒಂದೇ ಒಂದನು ಇಲ್ಲ ನೋಡ್ರಿ ನಿರ್
ಹಾರಿ ನೀವ್ ಹಂಗ ಹಾಕೋಬೇಡ್ರಿ ನಮ್ಗೆ ಹೇಳ್ರಿ ಗೋರ್ಮೆಂಟ್ ಸ್ಕೂಲ್ಂಗ ಇಷ್ಟು ಫ್ರೀಡ್ ಅಲ್ಲಲ್ರರಿ ನಮ್ಮ ಮೂರಿಲ್ಲ ಆ ನಾಲ್ಕು ಹಬ್ಬಬ್ಬ ಅಂದ್ರೆ ನಾಲ್ಕು ಕ್ಲಾಸ್ ಮಾಡ್ಕೇಶನ್ ಕುಂದ್ರತ್ರಿ
ಹ್ಮ್ ಅಷ್ಟನ್ಬೇಕಕ್ ಮತ ಅವ್ರ ಏನಂತಾರ ಸೆಂತ್ ಬಾಳದಲ್ರರಿ ಹ್ಮ್ ಅಷ್ಟ ಅಂದ್ರಾಗ ಬಂದ ಕ್ಲಾಸ್ ಟೀಚರ್ ವರ್ಕ್ ಕೊಟ್ಟಾರ
ಯಾವ ಕ್ಲಾಸ್ ಟೀಚರ್ ಯ ಆೆ
ಸೆವೆಂತ್ಗೆ ಕೊಟಾರೀ ಹಾರ್ ಕ್ಲಾಸ್ ಅಂದ್ರೆ ಜಾಸ್ತಿ ಇ ಇರಲ್ ಬಿಡ್ರಿತ್ತ ಅಲ್ ಮೇಲೆ
ತಲೆಬೇನ್ ಇರಲ್ಲದ್ರಿ ಇವ ಸಣ್ಣ ಮಕ್ಳಿಗೆಗ ಅಂದ್ರ ಚಂದನ ಹಚ್ಚಿ ಹಚ್ಚಿ
ಅಚ್ಚಿ ಅಚ್ಚಿ ಕೇಳ್ಬೇಕು ಕೂರ್ಸದ ಆಯ್ತು ಮತ್ ಅವು ಸಣ್ಣ ಹುಡುಗರ್ ಅಂದ್ರೆ ಜಾಸ್ತಿ ಕ್ಲಾಸ್ ಬಿಡ್ತಾವ ಹ ಬಿಟ್ಟು ಅಂದ್ರೆ ನಾವವು ಪೇರೆಂಟ್ಸಗ್ನ್ ನಾವೇ ತಗಬಬೇಕದ ಜವಾಬ್ದಾರಿ ಮತ್ತ
ಅದು ಫೋನ್ ನಂಬರ್ ಕರೆಕ್ಟ್
ಫೋನ್ ನಂಬರ್ ಕರೆಕ್ಟ್ ಮಾಡಿ ಫೋನ್ ಹಚ್ಚದು ನನ್ ಮೊದ್ಲು ಮಾಡ್ದಕ್ ಹಂಗೆ ಆಗಿತ್ತು ರೀ ಫಿಫ್ತ್ ಕ್ಲಾಸಿಂದ ಕೊಟ್ಟಿದ್ರು ಫೋರ್ತ್ ಕ್ಲಾಸಿಂದ ಅದ್ ಬರ ಅದು ಆಯ್ತು ಆಯ್ತು ಹೋಮ್ರ್ಕ್ ಮಾಡಿಲ್ಲಾ ಬರೇ ಪೇರೆಂಟ್ಸ್ ಫೋನ್ ಹಚ್ಬೇಕು ಅವ್ರು ಬಂದ್ರ ನ ಕ್ಲಾಸ್ ಟೀಚರ್ ಬಿಟ್ಟಿ ಹಬ್ಬಕ್ ಅವ್ರಿಗೆ
ರಿಗೆ ಬಿಟ್ಟೆ ಅ್ರ ಹೇಳ್ತಾರೆ ಎಲ್ಲ ನೀವು ಕ್ಲಾಸಿನ ಜವಾಬ್ದಾರಿ ನೀವ ತಗೊಂಡ್ರ ಅವ್ರರು ನೇ ಪೇರೆಂಟ್ಸ್ ನೇ ಬಂದು ಸಮಸ್ಯ ನೀವೇ ಅವ್ ಸಾವ ಮಾಡ್ಬೇಕು ರಿ ಅದ ನಮ್ಮ ತನ ತರಬೇಡ್ರ ಮಕ್ಳ ಏನ ಲ ನೀವ್ ಕೇಳಿದ್ರರು ನಿಮ್ ಕ್ಲಾಸ್ ಟೀರ್ ಕೇಳ ಅಂದ್ ಬಿಿಡ್ತಾರೀ
ಅಷ್ಟ್ ಏನ್ ಬಿಿಡ್ತಾರೀ ಹಂಗಗೆ ಆಗೇನ್ ಒಂದ್ಸಲ ಎರಡ್ ವರ್ಷ ಅನ್ನ್ ಆಗ್ಯ
ಏನ್ ಮಾಡ್ಬೇಕ ಎಲ್ಲರೂ ಹೊರ ಕ್ಲಾಸ್ ಟೀಚರ್ ಮೇಲೆ ಹಾತಾರೆ ಅದಕ್ಕೆ ಕ್ಲಾಸ್ ಟೀಚರ್ ತಗೋಬಾರ ಆಕ್ಚುಲಿ
ಗ್ಲಾ ಅವ್ರರು ಕೇಳಲ್ಲಲ್ರರಿ ತವ್ರಿ ಅಂತ ಎಲ್ಲರಿ ಕೊಟ್ಟಾರಿ ಇಲ್ಲ ಅಂತಲ್ಲ ಎಲ್ಲರಿಗೂ ಬಂದವ್ರಿ ಒಂದೊಂದ ಗ್ಲಾಸ್
ನಂಬಲ್ಲಿ ನೋಡ್ರಿ ಹಾ ನಂಬಲ್ಲಿಏ ಬಿ ಇಲ್ಲರೀಏ ಶಕ್ ಬಿ ಸೆಕ್ಷನ್ ಇದು ಏ ನೈತ್ ಟೆತ್ ಎ ಒಂದೇ ಎ ಸೆಕ್ಷನ್ ನ್ ಅಷ್ಟೇ ಅದಲ್ರಿ ಮೂರ ಮಂದಿ ಟೀಚರ್ಸ್ ತಗೊಂಡಾರೆ ಕ್ಲಾಸ್ಟರ್ ಹುಕೋ್ರ ಏನು ಇಲ್ಲ ಹೆಲ್ಪ್ನುೂ ಮಾಡಲ್ಲ ಸಪೋರ್ಟ್ನು ಮಾಡಲ್ಲ ಏ ನಮ್ಲಾ ಟೀಚರ್ ಇ ತಗೋ ನಾವೇ ಅಷ್ಟ ಎಲ್ಲ ಮಾಡಬೇಕ ಅನ್ಕೊಂಡ ಕಷನ್ು್ ಬಿಟ್ಬ ಬಿಡ್ತಾರೆ
ಹೌದಾ ನಮ್ದೇ ಹಂಗಿಲ್ರಿ ಎಲ್ಲಾ ಇಂಗ್ಲಿಷ್ ಮೀಡಿಯಂ ಆದ ಅದ್ರಾಗ ಎಬ ಬರ್ತದ ಹ ಎಲ್ಲರಿಗು ಬಂದದ್ರೆ
ಎ ಬಿ ಸಿ ಸೆಕ್ಷನ್ ತರದ ರರಿ ಹಾ ಅಷ್ಟ ಒಂದೊಂದ್ ಕ್ಲಾಸ್ಿಗೆ ಎಷ್ಟದ್ರೀ ಈ ಕ್ಲಾಸ್ ಅತ್ರಿ
ಹ್ಮ್ ನಲ್ವತ್ತದಾರ
ಹ ಬೀದರಿ
ಬೀನು ಅಷ್ಟೇ ಆದ್ರೆ ಮೂವತ್ತೈದೇಿನ
ಹ್ಮ ಅದಕ್ಕೆಷ್ಟ ನ ಮಾಡದ್ರಿ ನೀಮ್ ಬ್ರಿ ಬೀಗ್ ಬೀಗ್ ಒಬ್ಬಬ್ರು ಕ್ಲಾಸ್ ಟೀಚರ್ ಕೊಟ್ಟಿರ್ಬೇಕ್ರೀ ಹಾ ರೀ ಹ ಅಲ್ಲ ದೊಡ್ ಸ್ಕೂಲ್ ಮಾಡಲ ರಂಗನ್ ಪೇಟ ಒಳಾಗಲ್ ರರಿ
ರಂಗ ರಂಗಪೇಟ ರ
ದೊಡ್ ಸ್ಕೂಲ್ ಏರಿ ಏನೋ ಮುಂದಿನ ವರ್ಷ ಕೆಪಿ ಎಸ್ ಸ್ಕೂಲ್ ಆಗ್ತದ ಅಂತಂತಾರ ಹೌದೇಏನ್ರೀ ಇದು ರಂಗಂಪೇಟ ರೀ
ಅದೇ ರೀ ಅದೇ ಕೆ ಪಿ ಎಸ್ ಸಿ ಆದ್ರಿ ಅದು ಇಂಗ್ಲೀಷ್ ಮೀಡಿಯಂಆಗ್ತದಂತ ನೆಕ್ಸ್ಟ್ ಇಯರ್
ಹಾ
ಒನ್ ಟು ಫಿಫ್ತ್ ಇಂದ ಇಂಗ್ಲೀಷ್ ತರ್ತಾರಂತ ಬಿಲ್ವಿಂಗಲ ಅದ
ಹಾ ರೀ
ಹತ್ತಾರ ಅಂತ ಅನಗತ್ತಾರ ಇನ್ನ ಜಾರಿ ಬರ್ಬೇಕಾರ ಅದು
ಆಗ್ಬೇಕ್ರಿ ಹೌದ್ರಿ
ಸೇವಂದ್ರ ನೀವ ಅದು ಹೆಚ್ಂ ಚಲೋರ ನಿಮಗೆ
ಏ್ ಕೊಡ್ತಾರೆ ಆದ್ರೂ ಪೂರ್ತಾಕ ಮತ್ ಮೊನ್ೆ ಟ್ರೈನಿಂಗ್ ದಾಗ್ರಿ ನಾಲ್ಕ್ ದಿನ ಲೀವ್ ಕೊಟಾರರಿ ಯಾಕಲ್ಲಕ್ ಹೋಗ್ಬರ್ರಿ ಅಂತ ಕಷ ಅನ್ಾರ ಸೈನ್ ಮಾಡೀವ್ರಿ ಅವ್ರಏನ್ಂತಾರ ಒಂದಿನ ಎರಡ್ ನ ಒಂದೊಂದ್ ವಾರ ತೊಗೊಂಡ್ರಿ ಏನ್ ಬಿಡ್ಬೇಡ್ರಿ ನಿಮ್ದ್ ನ್ ಕಟಿನ್ಯೂ ಅ ಆದ್ ಸೈನ್ ಮಾಡ್ ಅಂತಾರರಿ
ಹ್ಮ್
ನೀವ್ ಮಾಡಿ ನೀವ್ ತಗೋರಿ್ರಿ ತಕ್ಷಣ ಹಾ ರೀ ಅದಕೇನಾವ ಇದು ಇಲ್ಲ ರೀ ಮಾಡ್ತಕ್ಕ ಕೊಡ್ತಾರ
ನಮ್ದು ಏನೇನ್ ಮಾಡ್ತಾರ ನೋಡ್ರಿ ನೋ ಗೊತ್ತಾದ ಈಗ ನೆಕ್ಸ್ಟ್
ಹೌದ್ರಿ
ಹ್ಮ ಸರಿರಿ ಅಚ್ಚತೇನ್ರರಿ
ಹಾ ಸರಿ ಅದೇ ಮೇಡವ್ರಿ ಹಾ ರ